ಹಲೋ ಹಲೋ
ಹಲೋ ಕಳಿಸ್ತಿದಕ್ಕ ಏನ್ ಮಾಡ್ತಾರಕ್ಕ
ಹಾ ಊಟ ಮಾಡದು ನೀವು ಊಟ ಹಲೋ
ಊಟ ಆಯ್ತು ಮೆ ನಮ್ದನು ಚೆನ್ನಾಗಿದ್ದೀರಾ ಹಲೋ
ಕೇಳಿಸತಿಿಲ್ಲ
ಕೇಳಸ್.
ಹಾ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ.
ಹಾ ಚೆನ್ನಾಗಿದ್ದೀವಿ ಹೆನ್ ಮಾಡ್ತಾ ಇದ್. ಕೇಳುಸ್ತಿದೆ ನನ್ಗೂನು. ಏನ್ ಹ ಏನ್ ಮಾಡ್ತಾ ಇದ್ದೀರಾ ಆ ಕೇಳ
ಹಾ ಇದ್ದೀವಿ ನೀವು.
ಹ ಈ ಯಾವ್ ಮನೆಲಿ ಏನ್ ಮಾಡೋದು. ನಾವು ಮನೇಲೆ ಇ
ಹಾ ಊಟ ಆಯ್ತಾ.
ಹಾ ಆಯ್ತು ನಿಮ್ದ ಆಯ್ತಾ.
ಹಾ ಆಯ್ತು.
ಏನ್ ಸಾಂಬಾರು ಏನ್ ಅಡಿಗೆ.
ಸಾಂಬಾರು ಹುಳಿ ಸಾಂಬರ್ ಮಾಡಿದೀವಿ.
ಆ ಮ ಮಕ್ಕಳು ಒಬ್ಬೊನ್ ಸ್ಕೂಲ್ ಹೋಗಿದ್ದಾನೆ ಒಬ್ಬ ನಿಮ್ಮ ಮಕ್ಳು.
ನನ್ ಮಕ್ಳ ಇಬ್ರು ಸ್ಕೂಲ್ಗ ಹೋಗಿದಾರೆ.
ಹಾ ಒಂದ್ ಮಗು ಎಲ್. ಕೆಜಿ ಓದ್ತಾ ಇದೆ ಮತ್ತೊಂದಮಗು ಪಾಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತ ಇದೆ.
ಹ ಹೇಗ್ ಮಕ್ಳು ಸ್ಟಡೀಸು. ಹಲೋ.
ಮಕ್ಕಳ್ದ ಸ್ಟಡೀಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಕೇಳಸ ತಿಲ್ವಾ. ಹಲೋ.
ಕೇಳಿಸ್ತಿದೆ ನಿಮ್ಗೆ.
ಹಾ.
ಹಾ ಮ
ಹಾ ನಮ್ಗೂ ಕೇಳಿಸ್ತಾ ಇದೆ ಮತ್ತೆ ಏನ್ ಸಮಾಚಾರಾ.
ಏನ್ ಯಾವ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ನೀವು.
ನಾವು ಟೈಲರಿಂಗ್ ಬಿಸ್ನೆಸ್ ಮಾಡ್ತೀನಿ ತಾಯಿದಿ
ಹ ಮನೇಲಿ ನಿಮಜ್ಜ್ ಬೆಂಡು
ಹ ನಮ್ಮ ಹಸ್ಬೆಂಡ್ ಅದೆಲ್ಲಾ ವ್ಯವಸಾಯ ಮಾಡ್ತಿದಾರೆ
ನಾ ಪರಮಿದೆ ಹ ಹ ಮತ್ತೆ ಇದು ಬೇಯಿಸ್ತೀರಾ
ಹ ಹಾ ನಿಂದ ನೆಟ್ವರ್ಕ್ ಕೆಟ್ಟಾಗ್ತಾ ಇದೆ
ಹಲೆನ್
ನೆಟ್ವರ್ಕ್ ಕೆಟ್ ಆಗ್ತಾ ಇದೆ
ಒ ಹಸು ಏನಾದ್ರೂ ವದಲ್ಲಿ ಏನ್ಮಾಡ್ತೀರಾ
ಇಲ್ಲ ನಿಮ್ದು ನೆಟ್ವರ್ಕ್ ಕಟ್ ಆಗ್ತಾ ಇದೆ ಕೇಳಸ ತಿಲ ಹಾ
ಚಷ್ಟ ದಿದ್ಯಾ ಈವಗ ಹಲೋ
ಹಾ ಕೇಳಿಸ್ ಕೇಳಿಸ್ ನಿಮ್ಗೆ ಹಲೋ
ಇವಕ್ ಹ
ನಿಮ್ದನ್ ಕಟ್ಟಾಗ್ತಾನಿದೆ
ತ ಇದೆ
ನೆಟ್ವರ್ಕ್ ಕೆಟ್ಟಾಗಗ್ತಾನೆ ಇದೆ
ಹಲೋ ಸಿದ್ಯಾ ಕೇಳಿಸ್ತಿದೆ ಇವಾಗ್ ಗಾ ಅಂದೆ ಏನ್ ಮಾಡ್ತಾ ಇದ್ದೀರಾ ಮನೇಲಿ ಮನೇಲಿ ಏನ್ ಮಾಡ್ತ ತ ಇದಿರಾ ಅಂದೆ
ಮನೇಲಿ ಈಗ ಸುಮ್ನೆ ಕೂತ್ಕೊಂಡಿದ್ದೆ
ಹ ಅಸುಕರು ಏನಾದ್ರು ಮೇಯಿಸ್ತೀರಾ ನೀವು
ಹ ಹಾ. ಹಸು ಇಲ್ಲ ಕುರಿ ಮತ್ತೆ ಮೇಕೆ ಮೇಸ್ ಪವಿವಿ ಪ.
ಅರೆ ಎಷ್ಟಿದೆ ಕುರಿ ಮತ್ತೆ ಮೇಕೆ.
ಕುರಿ ಎಲ್ಲಾ ಒಂದು ಮೂವತ್ತಿವೆ ಮೇಕೆ ಈಗ ಸದ್ಯಕ್ಕೆ ಒಂದ್ ತಗೊಂಡಿದೀವಿ ಮತ್ತೆ ಒಂದ್ ತಗೋಬೇಕು.
ಹಾ-ಹಾ ಮತ್ತೆ ನೆಕ್ಸ್ಟ್ ಏನಿದೆ ಬಿಸ್ನೆಸ್ ಪ್ಲಾನ್.
ಬಿಸ್ನೆಸ್ ಪ್ಲಾನ್ ಈಗ ಸದ್ಯಕ್ಕೆ ಏನಿಲ್ಲ ಮಳೆ ಬೇಕಲ್ವಾ
ಹ
ಮಳೆ ಬೀಳೋ ತನಕ ಏನು ಬಿಸ್ನೆಸ್ ಮಾಡಕ್ಕ ಆಗಲ್ಲ ಮೇವುಗಳ್ ಬೇಕು. ನೀರಿಗು ಇರ್ಬೇಕಲ್ಲ ಮೇವು ಬೆಳಿಬೇಕು ಅಂದ್ರೆ ಹಾ ಅದಕ್ಕೋಸ್ಕರ ಏನು ಪ್ಲಾನ್ ಮಾಡ್ಕೊಂಡಿಲ್ಲ ಇನ್ನು ನಿಮ್ದು
ನಮ್ದು ಬರದೇ ಮೇವು ಹಸು ಮಾಮೂಲಿ ಹಾಲ್ಕರಿಯದು
ಹಾ ಎಷ್ಟಿದೆ ಹಸು
ಹಸು ಇದೆ ಒಂದು ಟ್ವೆಂಟಿ ಫೈವ್ ಇದೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಇದೆ.
ಹಾ
ಹ್ಮ
ಎಲ್ಲಾ ಹಾಲ್ ಕರಿಯುತ್ತಾ.
ಹಾ ಒಂದ್ ಸ್ವಲ್ಪ ಕರಿಯುತ್ತೆ ಇನ್ನೊಂದ್ ಸ್ವಲ್ಪ ತುಂಬಾಗಿದೆ.
ಹಾ
ಕುರಿ ಮೇಕೆ ಆತರ ಏನು ಇಟ್ಕೊಂಡಿಲ್ವಾ.
ಕೋಳಿ ಇದೆ ಒಂದು ಫೈವ್ ಇದೆ ಐದ್ ಇದೆ.
ಹೌದಾ
ಉಮ್.
ಹಾ
ಹ-ಹ-ಹ ಮತ್ತೆ ಹೇಳ್ಬೇಕ್ ಎಲ್ಲ ಊರ್ ಕಡೆ ಹೋಗಿದ್ರ
ಹಾ ಊರ್ ಕಡೆ ಮನ್ನೆ ಹೋಗಿದ್ ಸಲ ಹೋಗಿ ಬಂದ್ವಿ ಮತ್ತೆ ಏನಾದ್ರು ಫಂಕ್ಷನ್ಸ್ ಇದ್ದಾಗ ಹೋಗೋದು.
ಹಾ ತೋಟದಲ್ಲಿ ಏನ್ ಹಾಕಿದ್ದೀರಾ
ತೋಟದಲ್ಲಿ ಮಾವಿನ ಗಿಡ ಇವೆ.
ಹಾ.
ಬಿಟ್ರೆ ಬೇವಿನ ಗಿಡ
ಹ ಕಾಯೆಲ್ಲಾ ಕಿತ್ ಬಿಟ್ರ
ಹಾ ಇನ್ನುೂ ಇಲ್ ಹ ಕಿತ್ತಾಕಿದ್ದಾರೆ ನೆನ್ನೇ ಕಿತ್ತಿದರೆ ಕಾಯಿ.
ಆ
ಹಾ ಎಲ್ಲ ಮಾರ್ಬಿಟ್ಟಿದ್ದೀವಿ.
ನೀವೆಲ್ಲಾ ಏನ್ ಓತ್ಕೊಂಡಿರೋದು.
ನಾವೆಲ್ಲಾ ಡಿಗ್ರಿ ಮಾಡ್ಕೊಂಡಿದ್ದು ಕೋಲಾರಲ್ಲಿ.
ಆ
ಪಿಯುಸಿ ನೂ ಕೋಲಾರು. ಹೈ ಸ್ಕೂಲ್ ಮಿಡ್ಲಿ ಸ್ ಸ್ಕೂಲ್ ಎಲ್ಲಾ ಬೇರೆ ಬೇರೆ ಕಡೆ ಮಾಡ್ಕೊಂಡ್ವಿ.
ಹಾ ಹಾ ಮತ್ತೆ ಏನಾದ್ರು ಕೆಲ್ಸಕ್ ಹೋಗ್ ಪ್ಲಾನ್ ಏನಾದ್. ಪ್ರೀತಿಯಾ
ಕೆಲ್ಸಕ್ ಈಗ ಸದ್ಯಕ್ ಮಕ್ಳಿನ್ನು ಚಿಕ್ಕೊರು. ಅವನ್ನ ಸ್ಕೂಲೀಗ್ ಕಳ್ಸೋದ್ರಲ್ಲೇ ಬಿಸಿ ಇದ್ದೀವಿ.
ಹಾ ಹೌದ ಹೌದ.
ಹ ಅದ್ರನಿಂದ ಇನ್ನು ಏನ್ ಪ್ಲಾನ್ ಮಾಡ್ ಇಕೊಂಡಿಲ್ಲ ಹಾ ಮತ್ತೆ ನಿನ್ ಮಗನೂ ಎಲ್ಲಿ ಹೋಗ್ತಿದ್ದಾನೆ ಸ್ಕೂಲ್ಗೆ. ನಿನ್ ಮಗ ಎಲ್ ಹೋಗ್ತಿದ್ದಾನೆ ಸ್ಕೂಲ್ಗೆ.
ನಮ್ಮಗ ಶ್ರೀನಿವಾಸಪುರಲ್ಲಿ ಜಿಜಿಬ ಎಣ್ಣ ಹೋಗ್ತಾ ಇದ್ದಾನೆ. ಒಬ್ಬ ಇನ್ನೊಬ್ಬ ಮನೇಲ್ಲೇ ಇದನೇ ಸೇರ್ಸಿಲ್ಲ ನಿಮ್ ಅವ್ನಗೆ ಸರೀ ತುಂಬಿ ಆರ್ ಆ ಐದ್ ತುಂಬಿ ಆರಲ್ ಹೋಗುತ್ತೆ.
ಹಾ. ಚಿಕವನ್ಗೆ.
ಚಿಕವನ್ಗೆ ಇನ್ನು ತ್ರೀ ಕಂಪ್ಲೀಟ್ ಆಗಿ ಇನ್ ಫೋರ್ಗೆ ಹೋಗೋದು.
ಹಾ ಮತ್ತೆ ನಿನ್ ಮಗನ್ ಸ್ಟಡೀಸ್ ವೇಣು
ಹ್ ಆ ಪರವಾಗಿಲ್ಲ ಚೆನ್ನಾಗಿದೆ. ಹಾ ಹೇಳ್ ಏನಿದೆ ಎಲ್ಲಿವ ಮತ್. ಏ ನಡಿಯೆ ರಾತ್ರಿಗೆ ಏನ್ ಅಡಗೆ ಅಂದೆ.
ರಾತ್ರಿಗ ಇನ್ನು ಈಗ ಸಾಂಬಾರಿದೆ.
ಹಂ
ರಾತ್ರಿಗೆ ಅದಕ್ಕೆ ಮುದ್ದೆ ಅನ್ನ ಮಾಡ್ಕೊಳ್ಳೋದು ನಿಮ್ದು
ಮನೇಲಿ ಯಾರ್ಯಾರು್ದೀರಾ
ಮನೇಲಿ ಹತ್ತೆ ನಾನು ಹಸ್ಬೆಂಡ್ ಮಕ್ಕಳು
ಹಾ
ಹಾ ಮತ್ತೆ ಫ್ರೆಂಡ್ಸ್ ಎಲ್ಲ ಯಾರಾರು ಇದಾರೆ ಕಾಂಟ್ಯಾಕ್ಟ್ ಅಲ್ಲಿ
ಅಂದ್ರೆ ಯ ಯಾರು ನ ಇಟ್ಕೊಂಡಿಲ್ಲ ನೀ ನ
ಹಾ ಹಾ ಹಾ ಅಪ್ಪ ಅಮ್ಮ ಎಲ್ಲಾ ಚೆನ್ನಾಗಿದ್ದಾರಾ ಹಾ
ಚೆನ್ನಾಗಾರೆ ಅಂದೆ ನೀವು್
ಹಾ
ಹ
ಹಾ ಅಮ್ಮನ ಎಲ್ಲ ಚೆನ್ನಾಗಿದ್ದಾರ ಹಾ
ಮತ್ತೆ ಇನ್ನೇನ್ ಸಮಾಚಾರ
ಹ್ಮ ಸಮಾಚಾರ ಹೇಳ್ಬೇಕು ಹಲೋ ಕೇಳಿಸತಿಲ್ವಾ
ಅ ಎಲ್ಲ ಇು ಕೇಳ ಕೇಳ್ತಿದೆಿ ನನಗ್ ಕೇಳಿಸ್ತಿದೆ ಅೆ ನೀವ್ ಮಾತಾಡ್ಬೇಕು ಲ್ಲಾ ಹೇಳ್ಬೇಕು
ಹಾ ಫಂಕ್ಷನ್ ಸೊ ಯಾವ್ದು ಅಟೆಂಡ್ ಮಾಡಿಲ್ಲ
ಹ ಯಾರದಾರೆ ನಿಮ್ ಕಾಂಟಕ್ಟ್
ಹೌ
ಅದೇ ಮೊನ್ನೆ ನಮ್ ದೊಡ್ಡಮ್ಮ ಒಬ್ರು ತೀರಿಕೊಂಡಿದ್ದು ತಿಥಿಗಿ ಹೋಗಿದ್ದೆ ಹಲೋ
ಹಾಗಾ ಕೇಳಿಸುತ್ತದೆ ಹೇಳು ಹಾ ಮತ್ತೆ
ಹಾ ಹೇಳಿನಿ ಹೇಳಿ ಅಲ್ಲಿ ಅಂದೆಲ್ಲಾರೂರು
ನಮ್ ಕಾಂಟ್ಯಾಕ್ಟ್ಸ್ ಅಲ್ಲಿ ಇದಾರೆ ವಾಣಿ ರಂಜಿತಾ
ಹಾ
ಅವ್ರ್ದಾರೆ
ಹ
ಹ್ಮ
ಹ
ಮತ್ತೆ ನೀವೇನ್ ಜಾಬ್ ಪ್ಲಾನಿಂಗ್ ಇಲ್ವಾ
ಹಯ ಏನಿಲ್ಲ ಮನೇಲಿ ಇರದ ಜಾಬ್ ಅಲ್ಲ ನಿಮಗೇನ ಇಲ್ಲ ಹ್ಮ ಮನೇಲ್ ಮಾಡ್ಕೊಂಡ್ರೆ ಸಾಕು ಅನ್ಸುತ್ತೆ
ಹಾ ಹಬ್ಬದಿಯಲ್ಲ ಮಾಡ್ತೀವ ಅಲ್ಲಿ ವರಲಕ್ಷ್ಮಿ ಹಬ್ಬ ಅದೆಲ್ಲ
ಇಲ್ಲ ವರಲಕ್ಷ್ಮಿ ಅ ಹಬ್ಬ ಏನಿಲ್ಲ ಹ ಮಾ ಇನ್ನೆಲ್ಲಾ ಹಬ್ಬಾನ ಮಾಡ್ತ ನಿ ಹ್ಮ್ ನೀವು ನಿನ್ಗಿದ್ಯಾವ ಲಕ್ಷ್ಮಿ ಹಬ್ಬ
ನಾವವು ಮಾಡ್ಲಿಲ್ಲ
ಹ
ನ ಚಿಕ್ಕಮ್ಮ ಮತ್ತೆ ನಮ್ಮ ಅಕ್ಕ ಅವ್ರು ಮಾಡ್ತಾರೆ ಅದ್ರಿಂದ ನಾವೇನ್ ಮಾಡಕ್ ಹೋಗ್ಲಿ ಕಲ ಹಾ ದೀಪಾವಳಿ ಅದಕ್ಕೆ ಕ್ಕೆಲ್ಲ ಅವ್ರೇ ಇಲ್ಲಿಗ್ ಬರ್ತಾರ
ಹ
ಇನ್ ಬೇರೆ ಹಬ್ಬಗ್ಲೆಲ್ಲಾ ಅವರು ಲಕ್ಷ್ಮೀ ಹಬ್ಬ ಮಾತ್ರ ಅವ್ರು ಮಾಡ್ಕೊಂತಾರೆ ಇನ್ ಬೇರೆ ಹಬ್ಬಗ್ಲೆಲ್ಲ ನಾನ್ ಮಾಡ್ತೀನಿ
ಹಾ ಮತ್ತ ಮತ್ತೆ ಇದು ಪವನ್ ಗೆಲ್ಲಾದ್ರು ಮದ್ವೆ ಮಾಡ ಎಣ ನೋಡ್ತಾ ಇದ್ರ
ಹ ಹಾ ಇನ್ನು ಈಗ್ ನೋಡ್ತಾ ಇಲ್ಲ ಇನ್ನ ಟು ಇಯರ್ಸ್ ಆದ್ಮೇಲೆ ನೋಡೋಣ ಅಂತ ಅನ್ಕೊತಾ ಇದ್ದೀವಿ
ಹ ಎಲ್ಲ ಹೋಗ್ತಾ ಇದದೆ ನ ಅವನ್ ಕೆಲ್ಸಕ್ಕೆ
ಈಗ ಐಫೋನ್ ಕಂಪ್ನ ಎಲ್ಲ ಹೋಗ್ತಿದ್ದಾನೆ
ಎಲ್ಲಿ
ಐಫೋನ್ ಕಂಪನಿ
ಒಕ ಎಷ್ಟ ಸಿಗ್ತಾದಂತೆ ಅವ್ನಿಗೆ ಸ್ಯಲ್ರಿ
ಅವನಗ್ ಬರತ್ತೆ ಎಲ್ಲಾ ಒಂದು ಹದ್ನೇಳು ಹದ್ನೆನೆಂಟು ಕೊಡ್ತಾರಂತೆ
ಹ್ಮ ಪರವಾಗಿಲ್ಲ
ಹಾ ಅದ್ರ ನಿಂದಾನಾ ಅವನ್ ಲೈಫ್ ಸೆಟಲ್ ಮಾಡ್ಕೋಬೇಕಲ್ವಾ ಅಂದ ಈಗ ಏನು ಅವನ್ಗೆ ನೋಡೋ ಪ್ಲಾನಿಂಗ್ ಅಲ್ಲಿ ಇಲ್ಲ
ಓ ಹ್ಮ ಇನ್ನು ಸ್ವಲ್ಪ ನಿಧಾನವವಾಗಿ ಮಾಡಿ
ಹಾ ಈಗೆಲ್ಲಾ ನಮ್ಗೆಲ್ಲಾ ಮಧ್ವೆ ಆಗಿ ಆಯ್ತು
ಸ್ನೇತ್ರಿ ತನ್ ಮಗಳನ್ನ ಏನಾದ್ರು ಕೊಡ್ತಾರ ಅಂದೆ
ಹಹಾ ಇಲ್ಲ ಅವಳ ಇಿಂದ ಈಗ ಏತ್ ನೈನ್ತ್ ಓದ್ತಿದಾಳೆ
ನತ್ ಅಂದ್ರೆ ಇ ಸ್ವಲ್ಪ ಎಸ ಆಗುತ್ತಲ್ಲ
ಇಲ್ಲ ಅವನಿಗೀಗ ಆಲ್ರೆಡಿ ಟ್ವೆಂಟಿ ಸಿಕ್ಸ್ ಆಯ್ತು
ಹೋ ಓಕೆ ಇನ್ನು ಆಗಲ್ಲ ಬಿಡುವ ಹಂಗಾಧ್ರೆ
ಮಾಡದ್ರನ ಅವನ್ಗೆ ಮತ್ತೆ ಏಜ್ ಮೀರ್ತಾ ಇದ್ರೆ ಹೆಣ್ಣಗ್ ಕೊಡ್ಬೇಕಲ್ಲ
ಹ ಹೌದು
ಹಾ ಅದ್ರಿಂದ ಅವಳಗಿೂ ಈಗ ನೈನ್ತ್ ಸ್ಟ್ಯಾಂಡರ್ಡ್ ಹೋಗ್ತಿದ್ದಾಳ ಇವಾಗ ಕೊಟ್ಬಿಟ್ಟು ಏನ್ ಮಾಡೋದ ಅವ್ಳಪ್ಪಾ
ಹ್ಮ
ಹದು ಹ ಅದ್ರಲ್ಲಿ ನಮ್ಗೆಲ್ಲ ಮತ್ತ ಹಾಗಿ ಮಕ್ಕಳು ಬಾಳಂತನಗೆಲ್ಲ ಆಯ್ತಲ್ಲಾ ಅದ್ರನಿಂದ ಈಗೇನ ಇನ್ನೂ ಪ್ಲಾನಿಂಗ್ ಇಟ್ಕೊಂಡಿಲ್ಲ
ಹ್ಮ ಮತ್ತೆ ನಿಮ್ಮಮ್ಮ ಕೆಲ್ಸಕ್ ಹೋಗ್ತಾ ಇದ್ದೀಾರ
ಹ ಅಮ್ಮನೂ ಈಗ ಇದ್ರತ್ರ ಹೊಸ್ಕೋಟೆ ನಿಯರ್ ಹೊಸ್ಕೋಟೆ ಹತ್ರ ಈಗ ಈಗ ಇದಕ್ ಹೋಗ್ತಿದ್ರಾ ಫ್ಯಾಕ್ಟ್ರಿಗೆ ಅಲ್ಲಿ ಕೆಲ್ಸಕ್ ಹೋಗ್ತಾ ಇದಿದಾರೆ ಈಗ ಆ ತೋಟದ ಕೆಲ್ಸಕ್ಕೆ ಎಲ್ಲ ಹೋಗ್ತಾ ಇಲ್ಲ ಹಾ ಹೋಗ್ತಾದೆ ಪರವಾಗಿಲ್ಲ ಆರಾಮಿದ ಅಂತ ಕೆಲ್ಸ ಸ ಇಲ್ಲನೋ ಹೋಗ್ತಿದಾರ ಏನ್ ಸಮಸ ಚರ
ಹ